ನಮಸ್ಕಾರ ರ ರೆಡ್ಡಿ ಅವ
ನಿಸರ್ಗಅಯ್ಯ ಹನುಮಂತರಾಯರೇ ಎಲ್ಲಿ ಇದ್ದೀರಿ ಪಾ ಇದ್ದೀರಿ ಎದಕ್ಕ ಫೋನ ನೇ ಇಲ್ಲಾ ಏನ್ ಬರ್ತಾನೆ ಇಲ್ಲಾ?
ಇಲ್ಲೇ ಇವನ ರೆಡ್ಡಿ ಅವರೇ ಈ ಕಡೆ ಹೋಲ್ ತಾವ ಬಂದಿದ್ವಿ. ಹೊಲ ತವದಲ್ಲಿ ನೇರಳೆ ಹಣ್ಣು ಗಿಡಕ್ ಬಂದಿದ್ದೆ ಈಗ ನೇರಳೆ ಹಣ್ಣು ಕಂಡುವ ನಿಜಾ ನಿಜಾ
ಹೌದ ಹೌದ ಹೌದ ಮತ್ತೆ ಹೇಳ್ರಿ ಸಮಾಚಾರ ಮಳೆ ಬೆಳೆ ಹೆಂಗಿದೆ ನಿೆಪ ಆರೋಗ್ಯ ಹೆಂಗಿದೆ ನಿಮ್ಮ ಶಿಕ್ಷಣ ಹೆಂಗ್ ನಡದೆ ಎಲ್ಲ ಹೇಳ್ರಿ ಸ್ವಲ್ಪ
ನಮ್ಮವರ ಆರೋಗ್ಯನ ಚೆನ್ನಾಗಐತೆ
ಹಾ
ಏನು ಮಳೆ ಬೆಳೆ ಏನೋ ಮಳೆ ನಿನ್ನೆ ಒಂದ ಸ್ವಲ್ಪ ಮಳೆ ಆಗೈತೆ
ಹೌದೌದು
ಇಷ್ಟು ದಿನ ಏನು ಮಳೆ ಆಗ್ದಲಾ
ಹೌದ ಹೌದು
ಅದವರು ನಿನ್ೆ ಕಂಂತಾರ್ದನ
ಹೌದ ಹಿಂಗಯ್ತಾ ಇಲ್ಲಲ್ಲ ತರ್ತನ್ ತರ್ತಂತ ಇಲ್ಲ ದೇವ್ರರು ಕಣಿತ್ ತಗಿತಾನ ಸ್ವಲ್ಪ ಬಡವರಿಗೆ ಸ್ವಲ್ಪ ಲೇಟ್ ಮಾಡಿಸ ಸಮಯ ತೋತ ಕಣ ಇಂದ್ರ ಇಷ್ಟೇ ಸ ತಾಳ್ಮೆ ಇರ್ಬೇಕು
ಹೌದೌದೌದು
ತಾಳ್ಮ ಇರ್ಬೇಕ ತಾಳೆ್ದ ಅಂದ್ರೆ ಏ ಮಾಡ್ತೀ ತಾಳೆ್ದಲ ಅ್ರೆ ಹಿಂಗ ಏನ್ರಂಗ ಆ್ಬು
ಹೌದು
ಹೌದೌದು ಅವನು ಇನು ರೂ ಅವನು ಏನು
ನಿವನ್ ಚಿಂದ್ರವ
ಹ ತಿಿಂದಿ ನಾ ತಿಿಂದಿ ಹೊಡ್ರಿ ಅವಾಗ
ಹಾ
ತಿಿಂದಿ ತಿನ್ನಿ ನೀರೆ ಎಲ್ಲಾ ತಿಿಂದಿನವು
ನೀವ ಏನ್ ತಿಂತೀರಾ
ಎಲ್ಲಾ ತಿನ್ನ್ ತಿನ್ನಮ್ ತಿನ್ನ್ ಒಂದ ದಿನ ನಿಮ್ ಊಗ್ ಬರಮ್ಮ ಅವವಾಗ ಕರ್ಕೊಂಡ್ ಹೋಗರ ಅಂತ ಅವಾಗ ತಿಿಂದರೈತ್ ನಾವು ನೀವು್
ಹ ಬರಿಾಪ್ಪ ನಿಲ್ಲ ಸುಮ್ನೆ ಗಿಡತ್ತಾ ಹೋಗಿನಿ
ಹೌದೌದು
ಗಿಡತ ಒಂದ್ ಸೈಡ್ಲ್ಲಿ ಸುಮನೆ ಕುತ್ಕೊಂಡನಿ ಬಂದು ನನ್ನ ಹತ್ರ ಬತ ಇದೆ
ಓ ಆ ರೀತಿ ಆಗಿದಯ ನೀರಳ ಫುಲ್ ಬಾಳ
ಹ್ಮ್ ಗಡಾ ದೊಡ್ಡ ಗಿಡ
ಓ ಹೌದಾ
ದೊಡ್ಡಗಿರಲ್ವಾ ತುಂಬಾ ಸ್ವೀಟ್ ಆಯ್ತದೆ ನೀರಾಣ
ಹೌದೌದ ಹೌದ ಹಳ್ಳಿ ಹಳ್ಳಿ ಕಡೆ ಎಲ್ಲ ಬಾಳ ಸ್ವೀಟ್ ಇರ್ತದಪ್ಪ ನೀರ ಗಿಡ ಅಲ್ಲಿ ಈ ಚುಕ್ಕ ಗಿಡಲ್ಲ ಮಾವಿಣ ಗಿಡಾಲ ಬಾರಣ ಗಿಡಲ್ಲಿ ಇವೆಲ್ಲ ಬಾಳ ರುಚಿಕರವಾದ ಹಣ್ಣುಗಳು ಕೊಡ್ತಾಪಾ ಹೊಲದಲ್ಲಿ ಹೂವು ಗಿಡಗಳು
ಪ್ರಬಲ ಹಳ್ಳಿ ಕಡೆ ಎಲ್ಲಾ ಸಿಹಿಯಾದ ಹಣ್ಣುಗಳು
ಹ ಹಳ್ಳಿಗಡಿ ವಾತಾವರಣ ವಾತಾವರಣ ಹೆಂಗ ಇರ್ತದೆ ಆತರ ಮರಗಳು ಇರ್ತವ್ರೀ ಆಕಡೆ
ಹೌ
ಹಾ ಮತ್ತ
ನೋಡ ತಿನ್ನ ತಿನ್ನೋಕೆ ಆಗ್ತಾ ಇಲ್ಲ ಅಷ್ಟೊಂದು ಬತ ಇದೆ ಹಣ್ಣುಗಳು
ಹೌದ ಹೌದ ಹೌದು ಎಲ್ಲ ಹ ಹಳ್ಳಿ ಗಿಡಗಳು ಮತ್ತೆ ಸೀತಾಫಲ ಪೇರಿಕಾಯಿ ಅಂತ ಗಿಡಗಳು ಬರ್ತಾವಲ್ಲ ಅವ್ ಎರಡು ಏನ್ ಗಿಡ್ರೀ ಮಸ್ತ್ ಅಂತರ ಬಾರಿ ಇರ್ತಾವ ಗಡ್ರಿ ಅವ ಗಿಡಗಳ ಆ ಕಡೆ
ಇ ಆಯ್ತು ಸೀತಾಪಲ್ ಸೀಸನ್ ಬಂತು ನೀಲ್ಯನ್ ಸೀಸನ್ ಹೋಗ್ತೇ
ಅದೇ ಇದ ಹೋಗುತ್ತೆ ಶೀತಾಫಲಲ್ಸ ಮಳೆಗಳ ಬರ್ತಲ್ಲ ಈಗ ಅದು ಬರ್ತದೆೀಗ
ಹ್ಮ್ ಬೈತ್ ನ ಊರ್ರಿಗೆ ನೀಲನು ಎಷ್ಟೊಂದು ಎಷ್ಟು ಇದ್ದನ್ ಅಯ್ಯೋ ಮನೆಗ್ ಒಯದ್ರನು ಅಂದ್ರೆ ಎಷ್ಟು ಜಾಸ್ತಿ ಇದದೆೆಯ ಸಿುಕ್ಕಪಟ್ಟಿದ್ದ ಒಂದ್ ಚೀಲ ಮೂೋಟೆ ಮೋಟೆ ತಂಕದವ್ರನು ಿನ ಇದೆ
ಓ ಹೊೋ ಹೊ ಎಲ್ಲ ಒ ಒಳ್ಳೇ ಒಳ್ಳೇದು ಹಯ್ರರಿ ಮನ್ಯಾಗ ಹಯರಿ ನಮ್ ತಂದೆ ತಾಯಿ ಯಾರ ತಿಂತಾರೆ ಸಣ್ಣ ಚುಕ್ಕಳ ಇದ್ದೆ
ಹ್ಮ್
ಅಲ್ಲಾ ಮನೆ ಹೋಯ್ರರಿ ಯಾರಾದ್ರರು ತಿಂತಾರೆ ಮನಲ್ಲ ಇದ್ರೆ ಯಾರಾದ್ರು
ಅಲ್ಲಾ ಮನೇಲಿ ಹೊಯ್ತಾ ಇದ ಒ ಕವರೆ ಎಲ್ಲಿ ತಿಮಟಂದು
ಹ್ಮ್ ಹ್ಮ್ ಹ್ಮ ಮತ್ತೆ ಇದು ವಿಷಯ ಗೊತ್ತಾಯ್ತನ್ರಿ ನಿಮ್ಗೆ ಮತ್ತೆ ವಿಷಯ ಗೊತ್ತಾಯ್ತಾ ಇದು ಅದು ವಿಷಯ ಗತ್ತಾಯಯ್ತಾ ನಿಮ್ಗೆ
ಕೆಳ್ಸ್ತ ಇಲ್ಲ
ಅದು ವಿಷಯ ಗತ್ತೈತ ನಿಂಗೆ ವಿಷಯ ಹಷಾರಿ ಅದು ಇದುಷ ಅದ ಏನೋ ಮೈಬ ಬಂತಿತ್ನಲ್ರರಿ ನಮ್ಮ್ ಊರಲ್ಲಿ
ಓ ಮೈಬಾಬು ಹಾ ಗೊತ್ತು ಗೊತ್ತು ಗೊತ್ತ ಹೇಳಿ
ಎಷ್ಟು ಹದ್ನೈದು ಲಕ್ಷ ಸಾಲ ಮಾಡಿದೇನ ಅಂತಲ್ರಿ ಯಾರ್ ಬಳಿನು ಏನೋ ಬೆಟ್ಟಿಂಗ್ ಆಡಿಕ ಬಹಳ ಸಾಲ ಮಾಡಿದ್ರ ಅಂತಪ್ಪಾ ಊರಲ್ಲಿ ಎಲ್ಲಾ ಫುಲ್ ಪುಕಾರಾರ ಆಗಬಿಟ್ಟಿದೆ
ಸಾಲ ಮಾಡಿದ್ನಾ
ಸಾಲ ಮಾಡಿನಂತ ಬೆಟ್ಟಿಂಗ್ ಅಡನಂತ ಏನ್ ಮಾಡತರಿ ತಂದೆ ತಾಯಿ ಎಲ್ಲ ಬಾಳ ಹ್ಮ ಎಲ್ಲಾ ತಮ್ಮಲ್ಲಿದ್ದು ಒಡವೆಗಳಲ್ಲ ಮಾರ್ಕಸಿ ಸಾಲ ತೀರ್ಸ್ಲಕ್ ರೆಡಿ ಆಗಿದಾರ ಎಲ್ಲಾ ಮನಲಿ ಅವನಿಗೆ
ಹ
ಅವಂದು ಪಾಪ ಪಾಪ ಬಡವರು ಇರೋದ ಒಂದ ಒಂದ್ ಎಕರೆ ಹೊಲ ಮತ್ ಪಾಪ ತಂದಿತ್ತ ಅವ್ರು ಬಂಗಾರ ಮಾರಿಕಸಿ ಸಾಲ ಮಾಡತಿದ್ದಾರೆ ಈ ತರ ಬಟ್ಟಿಂಗ್ ಆಡಬಾರಡ್ರಿ ಬೆಟ್ಟಿಂಗ್ ಆಡಿ ನೋಡ್ರಿ ಜೀವನ ಸಂಸಾರಗಳು ಒಂದೊಂದ ಜೀವನ ಅ ಬಹಳ ಕುಟುಂಬಗಳು ಬೀದಿಕ್ ಬರ್ದವ್ರಿ ಬೆಟ್ಟಿಂಗ್ ಆಡಿದ್ರ ಯಾವದಲ ವೇಮಾನ ಅವ್ರಿ
ಹಾ
ನಿಮ್ ಬೆಟ್ಟಿಂಗ್ ಬಗ್ಗೆ ಒಂದ ನ ನಿಮ್ ಅಭಿಪ್ರಾಯನ ಅ ಹೇಳ್ರಿ ಒಂದ್ ಎರಡ್ ಯತ್ ಮಾತ್ ಹೇಳ ನೋಡಮ್ ಬೆಟ್ಟಿಂಗ್ ಅಂದ್ರೆ ಏನು ಅ ಒಳ್ಳೇದ ಕೆಟ್ಟದ ಮನುಷ್ಯನಿಗೆ ಯಾಕೆ ಯಾವ ರೀತಿ ಒಳ್ಳೇದು ಮಾಡುತ್ತೆ ಯಾವ ರೀತಿ ಕೆಟ್ಟದ್ ಮಾಡುತ್ತೆ ಅದು ಗೊತ್ತದ ನಿಮ್ಗೆ
ಅಯ್ಯೋ ಪಾಪಾ ನೀವೇಏನನ್ ಹೇಳಿದ್ರಾ
ನಾವ ಹೇಳಿಲ್ಲಾ ಬ ಬೆಟ್ಟಿಂಗ್ ಪ್ರಕಾರ ಬೆಟ್ಟಿಂಗ್ ಅಂದ್ರೆ ನಿನ್ ಪ್ರಕಾರ ಏನ್ ಹೇಳ್ರಿ
ಅದ ನೀವ್ ಏನ ಅವ್ರಿಗೆ ಹೇಳಿದ್ರರು ಅಂದೆ
ನಾವ್ ಏನ್ ಹೇಳಿಲ್ರಿ ಅವನಿಗೆ ಅದೇ ಹೇಳಿದ್ವಿ ಈ ತರ ಬೆಟ್ಟಿಂಗ್ ಆಡ್ಬೇಡಪ್ಪಾ ಆಡ್ಬ ಬೇಡ ಸುಮ್ಮನೆ ಬಾಳ ಈ ಫಸ್ಟ್ಗೆ ಬಂದಾಗ ರೊಕ್ಕ ಬರುತ್ತೆ ಆಮೇಲೆ ಬಾಳ ಪಶ್ಚಾತ್ತಾಪ ಕೊಡ್ತಯ ನೋಡ್ ಜೀವನದಲ್ಲಿ ಅಂತ ಬಯಿ ನಾನು ಬಾಳ ಬುದ್ಧಿಮಾತ್ ಹೇಳಿದೇನ ದೇವನಿಗೆ
ಹಾ
ಅಂದ್ರನು ಕೇಳಿಲ್ಲ ಬೆಟ್ಟಿಂಗ್ ಆಡಿ ಅದ್ರೆ ಐ ಪಿ ಎಲ್ ಬರ್ತವೆ ೊಡ್ ಎಲ್ಲಾ ಕ್ರಿಕೆಟ್ ಆಡಲ್ಲ ಆ ರೀತಿ ಬೆಟ್ಟಿಂಗ್ ಆಡಿ ಹತ್ ಸಾವಿರ ಇಪ್ಪತ್ ಸಾವಿರ ಬೆಟ್ಟಿಂಗ್ ಆಡಿ ಹದ್ೈದು ಲಕ್ಷ ಸಾಲ ಮಾಡಿಬಿಟ್ಟಿದ್ದ ನಂರಿ ಮಾಡತಿ ಈಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದ ಯುವ ಜನರು ಯುವ ಜನತ ಆದ ಯುವ ರು ನಾವು ಬೆಟ್ಟಿಂಗ್ ಆಡ್ಲಕ್ಕೆ ಬೀಜ ಆಗಿದ್ದಾರೆ ಅವು ಸರ್ಕಾರಿ ನೌಕರಿಗಳು ಹುದ್ದೆಗಳು ಖಾಲಿಗಳು ಇದಾವೆ ಅವುಗಳು ತುಂಬಿಸೋರ ಯಾರೀ ಹಂಗಂದ್ರೆ
ಇತ್ತೀಚಗ ಅಂದ್ರ ತುಂಬಾ ಜನ ಅದೇ ಅಡಪ್ಟ ಹಾಕ್ ಮುಂತಾರಪ್ಪಾ
ಅದೇ ಫುಲ್ ಅಡಾಕ್ಟ್ರಿ ಅಲ್ಲಾ ನಮ್ ಯುವಕರ್ರಿ ಯುವಕರಿ ಯುವಕರ ತಲೆ ಎಲ್ಲಿ ಅವ ಅವ್ರ ಬುದ್ಧಿಯಲ್ಲಿದೆ ನಮ್ಗೆ ಒಂದನು ಅರ್ಥವಾಗುತ್ತಿಲ್ಲ ಬೆಟ್ಟಿಂಗ ಸೋಷಿಯಲ್ ಮೀಡಿಯಾ ಅಂತ ಸುಮ್ಮ್ನೆ ಸೋಷಿಯಲ್ ಮೀಡಿಯಾಂದು ರೀಲ್ಸ್ಗಳು ಅದನ್ನ ಬಿಟ್ಟು ಚೆನ್ನಾಗಿ ಓದಿದ್ದರೆ ಸರ್ಕಾರಿ ನೌಕರಿ ತಗಬೋದಲ್ಲ ಯಾವ್ದಾದ್ರು ಸಣ್ಣದಾದ್ರುನು ಆ
ಹೌ ನೀವನ್ ಸ್ವಲ್ಪ ಚೆನ್ನಾಗಿ ಬುದ್ಧಿ ಹೇಳ್ಬೇಕಲ್ ಬುದ್ಧಿವಾದ ಹೇಳ್ಬೇಕಿಲ್ವಾ
ಹಾ ಹೇಳನ್್ರಿ ನಾನನ್ ಹೇಳಿನಿ ಮೊೇನೆೇ ಹೋಗೊಂದು ಒಂದ ಎಂಟ ದನೇದ ಸಿಕ್ಕಿದ್ದ ಅವ್ನು ಹೇಳಿನಿ ನೋಡ ಹೆಸಲ್ಲಿ ತರ ಬರ್ತಾ ಇದೆ ಬೆಟ್ಟಿಂಗ ಆಡ್ಬಾಡ ಅಂತ ಬುದ್ಧಿ ಮಾಾ ಹೇಳಿ ನ್ ಈ ಬುದ್ಧಿ ಮಾಾತ್ ಎಷ್ಟುೇಳ್ಬೇಕ ಎ ಬ
ಅಂದ್ರೆ ನೀವ್ ಹೇಳಿದ್ರ ಮಾತ ಈ ಕಿವ ಕೇಳಿ ಈ ಕಿವ ಬಿಟ್ಟಿದ್ದಾನೆ
ಹ ಅದೇ ರೀತಿ ಮಾಡ್ತನ್ಿ ಯಾಕಂದ್ರೆ ಮನೇಲಿ ತಂದೆ ಳ್್ರ ನನ್ನ ಮಾ ತೊರಿಕಂತ ನೀಳ್
ಹೌ ಹೌ
ಏನ್ ಮಾಡ್ತರಿ ಭೀಮಣ ಅವ್ರ ಇಂತವ್ರರಿಗೆಲ್ಲ ಏನ್ ಮಾಡ್ಬೇಕಕ್ ಕೇಳ್ರಿ ಭಾರ್ತ್ ಅಂಗ ಅಂದ್ರೆ ಯುವಕ ರೀ ಅವರು ಯುವಕರು ನಾವೇ ಈ ರೀತಿ ಭಾರತ ದೇಶ ಅಭಿವೃದ್ಧಿ ಪಡಿಸಬೇಕಂದ್ರು ಒಳ್ಳೆ ಒಳ್ಳೆ ಓದಿಕಿಸಿ ಸರ್ಕಾರಿ ನೌಕರಿ ಉದ್ಯೋಗ ಸೇರ್ಕೋಬೇಕು ನಾವೇ ಈ ಬಟ್ಟಿಂಗ್ ದಂದೆ ಇದು ಈ ತರ ಆ ದುಷ್ಟ ಚಟಗಳಿಗೆ ಬಲಿಯಾದ್ರೆ ಹಂಗ್ರರಿ ನೀವ್ ಹೇಳ್ರಿ
ಹ
ಇವುಗಳಲ್ಲಿ ಸೇರಿಕೊಬೇಕು ನಾವೇ ಈ ಬೆಟ್ಟಿಂಗ್ ದಂದೇಲೀ
ಏನ್ ಮಾಡ್ತಾರೆ ನಿಮ್ ತರ ಅವ್ರಿಗೆ ಅಂದ್ರೆ ಮೈಂಡ್ ಸೆಟ್ ಇಲ್ಲ ನಿಮಟ ಯಾರ ಅವನ್ಿಗೆ ಅನ್ಸಲ್ ಇವಾಗ ಅವ್ರ ಒಂದು ಆಲೋಚನೆ
ಇರ್ಬೇಕ್ರಿ ಇರ್ಬೇಕು ಈಗ ಯಾಕಂದ್ರೆ ಮನ್ಸ ಹದಿನೆಂಟು ವರ್ಷ ಆದ್ಮೇಲೆ ಮೆಚ್ಯೂರಿಟಿ ಲೆವೆಲ್ ದಿನ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ ಮೆಚುರಿಟಿ ಲೆವೆಲ್ ಅನ್ನು ಬೆಳೆಸ್ಕೊಳ್ಳಬೇಕು ಅವನು ಮೆಚುರಿಟಿ ಅಂದ್ರೆ ಅದೇನ ಬೆಟ್ಟಿಂಗ್ ಆಡಿದ್ರೆ ಏನ್ ಪ್ರಯೋಜನ ಏನಲ್ಲೋ ಅದ ಅವನಿಿಗೆ ಗೊತ್ತು ದೇವ್ರಿಗೆ ಗೊತ್ತಾರ ಅಪ್ಪ
ಹೌ ಹ
ಏ ನೀವು ನೀವು್ ಆಡ್ತೀರಾ ಬೆಟ್ಟಿಂಗ
ಹಳ ಏನ್ ಮಾಡ್ತ್ರಿ ನಿಮತರ ಒಳ್ಳೆ ಥಂಕ್ ಕೊಟ್ಟಿಲ್ಲ ಅವ್ರಿಗೆ
ಅಲ್ಲಾ ನೀವ್ ನಾಡತರ ಬೆಟ್ಟಿಂಗ
ಏ ನಾವವು ಆತರದ ಏನಲ್ಲಪ್ಪ ಆತರ ವ್ಯಕ್ತಿಗಳಏನ ಏನಾಗಲ್ಲ
ಇಲ್ಲ ಇಲ್ಲ ಹಂಗಗೆ ಆತರ ಏನ್ ಆಡ್ಬಟ್ರಿ ಬೆಟ್ಟನ್ ಹೋದು್ ಬಾಳ ಅಪಾಯಕಾರಿ ಮನುಷ್ಯನ ಕೆಟ್ಟ ದುಷ್ಟ ದುಷ್ಪರಿಣಾಮ ಬೀರುತದೆ ಮನುಷ್ಯನ್ ಮ್ಯಾಗ ಅದು ಹ್ಮ್
ಅದ ಆಟ ಹೆಂಗೆ ಅಂತ ನಮ್ಗೆ ಗೊ್ತ್ತಿಲ್ಲಪ್ಪ ಅದು
ಹೌದಾ ನೀವು್ ಸ್ವಲ್ಪ ನಿಲ್ದಾಣ ತಿಿಂದ ಸ್ವಲ್ಪ ಕಮ್ಮಿ ಮಾಡ ಸ್ವಲ್ಪ ಈಡೆ ಮಾತಿನ ಕಡೆ ಸ್ವಲ್ಪ ಗಮನ ಕೊಡ್ರಿ ಅಪ್ಪಾ ನೀರನ ಎಲ್ಲಿ ಎಲ್ಲಿ ಹೋಗಡ್ರಿ ಆಮೇಲ್ ತಿನ್್ರಂತ ನೀವು ನೀರ್ ತಿನ್್ರ ಅಂತ ಅರಸು ಸ್ವಲ್ಪ ಯಾವಾಗ ಒಂದ್ ಸರಿ ಫೋನ್ ಹಸ್ತಿವಿ ಸ್ವಲ್ಪ ಚಲೋ ಮಾತಾಡ್ರಿ ಗಮನ ಕೊಟ್ಟ ಮಾ
ಅಂದ್ರೆ ಸ್ವಲ್ಪ ಹ ಗಾಳಿಗೆ ಜಾಸ್ತಿ ಹೊಂಟದ್ರ ಅದು.
ಕಾಳಿ ಅಲ್ರಿ ಅದು ಫೋನ್ ಎಲ್ಲ ಇ್ರಿ ನಿಮ್ ಕ ನೀರ್ನ ಬಾಳ ತಿರ್ಲ ಆಮೇಲೆ ತಿನ್ನಂತೀರಿ ಸ ಮಾತ ೋನ್ ಇ ಕಡೆ ಗಮನ ಕೊಡ್ರಿ ಸ ಹಣವಂತರಾವ್ರೆ
ಹೌದ್ರಿ ಇಲ್ರರಿ ಸ್ವಲ್ಪ ನಮಲ್ಲಿ ಗಾಳಿ ಜಾಸ್ತಿರಿ
ಹಾ ರೀ
ಹಂಗಾಗಿ ಸ್ವಲ್ಪ ನೀವ ಹೇಳ್ತರ ಅಂತ ಒಂದಂದು ಶಬ್ದವು ಒಂದೊಂದ ಕೆೇಸತ ಒಂದೊಂದ ಕೆಲ್ಸಲ್ಲ
ಹೌ ಯಾವುದು ಅದ ನೀವು ಹೊಲ್ದಲ್ ಇದ್ದೀರಾ ಮತ್ತೆ ನೆಟ್ವರ್ಕ್ನು ಬರಬರಿ ಕೇಳಲ್ಲ ಆ ಕಡೆ ಎಲ್ಲ.
ಹ್ಮ್.
ವ್ ಪರಸವ ಹೇಲ್ರಿ ಬಟ್ಟೆ ಅಂಗಡಿ ಹಾಕ್ಬಿಡ್ರಿ ಎಲ್ಲ ಅವ್ರ್ದದೆಲ್ಲ ಜೋರ ಆಡತೇರೀ ಒಳ್ಳೆ ಬಟ್ಟೆ ಅಂಗಡಿ ಹಾಕಿದ. ಇದ ಬರೀ ತಿಂಗಳಿಗೆ ಎಪ್ಪತ್ತರಿಂದ ಆರು ಎಪ್ಪತ್ತೈದು ಸಾವಿರ.
ಏ ಅವನ್ ಒಳ್ಳೆ ಮೈಂಡ್ ಒಳ್ಳೆ ಮನಸಪ್ಪನು ಯಾವ್ ಕೆಲಸ ಮಾಡಿದ್ರ ಪಾಪ ಅವನು ಲಾಸ ಮಾಡರು ಒಳ್ಳೆ. ಯಾವದೇ ಒಂದ್ ಕೆಲಸ ಮಾಡಬೇಕಾದ್ರೆ ಕಟ್ಟೆ ಗಮನ ಅರಿಚಿ ಮಾಡ್ತನ್ ಮಾಡತಾನ ಅವನು ಒಳ್ಳೆ. ನೀಯತರಿಂದ ಕೆಲಸ ಮಾಡ್ತಾ ಇದ್ದೇನೆ.
ನಿಯತ್ತಿರಿಂದ ಒಳ್ಳೆ ಮನ್ಸ ಒಳ್ಳೆ ಗುಣ ಇದ್ರ ನನಗೂ ಕೇಳಿದ. ರ ಬಟ್ಟೆ ಶಾಪ್ ಹಾಕ್ತೀನಿ ಹಾಕ್ಲಾ ಬೇಡಾ. ಒಳ್ಳೆ ಕೆಲ್ಸಕ್ಕೆ ಯಾವಾಗ್ಲೂ ನಮ್ ಸಾತ ಇದ್ದೇ ಇರುತ್ತದೆ ಅಂತ. ಯಂದ ನಾನೇ ಅವ್ರಗ್ ಪ್ರೇರಣೆ ಕೊಟ್ಟೇನ ನೋಡ್ರಿ.
ಹ್ಮ.
ಕೇಳ್ದ ನನಗೂ ಇದ ಬಟ್ಟೆ ಶಾಪೆ ಹಾಕ್ಲ ಮತ್ತೆನ್ ಏನಾದ್ರು ಬ್ಯಾರದ್ ಹಾಕ್ಲ ಅಂತ ಹೇಳಿದ. ನೀ ಯಲ್ಲಿ ಇಲ್ಲಿ ಏನ್ ಬೇಗಬಡ ನೀವು ಒಳ್ಳೇ ನೀವು ಬಟ್ಟೆಗಳು ಕೂಡ ಬಹಳ ಚಾಯ್ಸ್ ಸಿಗಿದೆ ಬಟ್ಟೆ. ಬಟ್ಟೆ ಕೊಡೋ ಬಹಳ ಇದೆ ಇದೆ ನನ್ಗೆ ಸುಮ್ ಬಟ್ಟೆಗಳು ಹಾಕಿಡಂತೇಳಿ ನೋಡ್ರ ನಾನ್ ಅದ ರೀತಿ ಬಟ್ಟೆ ಹಾಕಿದ್ದಾನನೆ ಒಳ್ಳೆ ರೀತಿ ಬಿಸ್ನೆಸ್ ನಡತಿದೆ ಒಂದು ಈಗ.
ಇದ ಏನ್ ಆಗ್ತಾನತ್ತ ಬಟ್ಟೆ.
ಹಾ ಇಲ್ಲ ಹಾಕಿದಾನ ರಿ ಹಾಕಿದನ ಹಾಕಿದಾನೆ ರೀ ಹಾಕಿದ ಮನೇನ ಹಾಕಿದಾನೆ ಬಟ್ಟೆ ಶಾಪನು.
ಾನ
ಮೊನ್ನೆನೆ ಹಾಕಿದ್ದಾನೆ ಈಗ ನಾಳಿ ಇಲ್ಕಂದ್ರ ನಾಡ್ದ ನಾಳ ನಾಡಿಂದ ಬಿಟ್ಟು ಅದು ಓಪನಿಂಗ್ ಇದೇ. ಅದಕ್ಕೆಲ್ಲ ಫೋನ್ ಹಚ್ಲಾತಿದ್ದನ ಓಂಬರಿ ನಾವೆಲ್ಲ ಸೇರಿ ಫ್ರೆಂಡ್ಸ್. ೊ ಓಪನಿಂಗ್ ಅವನಿಗೆ ಬಟ್ಟೆ ಶಾಪ್ ಓಪನಿಂಗೆ
ಹ್ಮ್ ಹ್ಮ್ ಹ್ಮ್.
ಸ್ವಲ್ಪ ಗ್ರ್ಯಾಂಡ್ ಆಗಿ ಇದ ಮಾಡ ಬಿಡ್ ಬಟ್ಟೆ ಯಾವ ರೀತಿ ಇಟ್ಟನು ಅವನ ಯಾವ ರೀತಿ. ಅದೇಫೋನ್ ಹಚ್ಚಿದ ಅವನು ಎಲ್ಲ ಸಂದಿ ಕರೆಕ್. ಬಂದ್ಬಿಡಾ ನೀನೇ ಅಂತ ಹೇಳಿದ್ದೆ ನನಗೆ ಆಯ್ತ ಸರಿಪಾ ಹೇಳ್ತಿನ ತೊಗೊ ಎಲ್ಲ ನಾ ಹೇಳಿದ್ದೆ ಅವನಿಗೆ.
ಹ್ಮ್ ಹ್ಮ್ ಹ್ಮ್.
ಹಾ ಅದಕ್ಕೆ ನೀ ಖಾಲಿ ಇರ್ತೀರಲ್ಲಾ ಏನ ಎರಡು ದಿನ ಬಿಟ್ಟು.
ಇನ್ ಖಾಲಿ ಆಗ್ತನಾ ನವು ನಿವಗ ಏನ್ ಸ್ವಲ್ಪ ಕೇಳ್ಸಿಲ್ಲ
ಸರಿ ಸರಿ ಒಮ್ ತೋರಿ ಹ.
ಹ್ಮ್ ಸರಿ ಸಾರ್.
ಸರಿ ತವ ಭೀಮಣ ನಾಳೆಗೆ ಫೋನ್ ಹಸ್ತನಿ ನಾನು.
ಸರಿ ಸರಿ ಸರಿ ಬಯತು.